ಸಚಿನ್
ಹಲೋ ನಮಸ್ತೆ
ಹಲೋ ನಮಸ್ತೆ
ನಮಸ್ತೆ ನಿಮ್ಮ್ ಹೆಸರು.
ನಮ್ ಹೆಸರು ತೇಜಸ್ವಿನಿ ಅಂತ ನಿಮ್ ಹೆಸರು.
ನನ್ ಹೆಸರು ಪಾಪು ಅಂತ
ಪಾಪುನ ಪಾಪು
ಹ್ಮ್
ಅದ್ಯಾವ್ ಹೆಸ್ರು ಪಾಪು
ಅದು ನನ್ನ ನಿಕ್ನೇಮು ನನ್ ಹೆಸರು ಶ್ರೀನಿಧಿ ಅಂತೇಳ್ಬಿಟ್ಟು.
ಹೌದಾ ಆ ಊಟ ಆಯ್ತಾ.
ಹ್ಮ್ ಆಯ್ತು ನಿಮ್ದ್ ಆಯ್ತಾ ಊಟಾ
ಹಾ ಆಯ್ತು.
ಹ್ಮ ಮತ್ತೆ ಏನ್ ಮಾಡ್ತಾ ಇದ್ರಿ.
ಏನು ಇಲ್ಲ ಪಿ ಜಿ ಯಲ್ಲಿದ್ದೆ ನೀವು.
ನಾನು ಅಷ್ಟೇ ಪಿ ಜಿ ನಲ್ಲಿದ್ದೆ
ಹೌದಾ ಏನ್ ಏನ್ ಮಾಡ್ತಾ ಇರೋದ್ ನೀವು.
ನಾನು ಇಂಜಿನಿಯರಿಂಗ್ ಮಾಡ್ತಾ ಇರೋದು ನೀವು.
ನಾವು ಇಂಜಿನಿಯರಿಂಗ್ ಮಾಡ್ತಾ ಇರೋದು ಯಾವ ಬ್ರಾಂಚು.
ನಾವು ಇನ್ಫಾರ್ಮೇಶನ್ ಸೈನ್ಸ್ ಮಾಡ್ತಾ ಇದ್ದೀವಿ ನೀವ್ ಯಾವ್ ಬ್ರಾಂಚ್ ಮಾಡ್ತಾ ಇದ್ದೀರ.
ನಾವ್ ಕಂಪ್ಯೂಟರ್ ಸೈನ್ಸ್.
ಹೌದಾ ಎಲ್ ಓದ್ತಾ ಇರೋದು ಯಾವ್ ಊರಲ್ಲಿ.
ನಾವ್ ಬೆಂಗ್ಳೂರಲ್ಲಿ ಓದ್ತಿರೋದ್ ನೀವು.
ನಾನು ಅಷ್ಟೇ ಬೆಂಳೂರಿನಲ್ಲೇ ಓದ್ತಾ ಇದ್ದೀನಿ.
ಹೌದಾ ಯಾವ್ ಇಯರು ನೀವು.
ನಾನು ಮೂರ್ನೇ ಇಯರು
ಥರ್ಡ್ ಇಯರಾ
ಹೌದು
ಹ್ಮ್
ಹಾ ಮತ್ತೆ ಸಮಾಚಾರ.
ಏನು ಇಲ್ಲ ಹೇಳ್ಬೇಕ್ ನೀವೆ ನಿಮ್ಗೆ ಗೆಳ್ತೀಯರೆಲ್ಲಾ ಹೆಗಿದಾರೆ.
ನನ್ ಗೆಳತಿಯರೆಲ್ಲಾ ಚೆನ್ನಾಗೇ ಇದ್ದಾರೆ ಚೆನ್ನಾಗಿ ಹ್ಮ್ ಮತ್ತೆ ನಿಮ್ಗೆ ಗೆಳ್ತಿಯರೆಲ್ಲಾ ಹೇಗಿದ್ದಾರೆ.
ಹಾ ನನ್ನ ಗೆಳತಿಯರು ಎಲ್ಲಾ ಚೆನ್ನಾಗಿದ್ದಾರೆ.
ಹೌದಾ ಮತ್ತೆ ಪ್ರವಾಸಕ್ಕೆ ಎಲ್ಲಿಗಾದ್ರು ಹೋಗಿದ್ರಾ.
ಪ್ರವಾಸಕ್ಕೆ ಗೆಳತಿಯರ್ ಜೊತೆ ಎಲ್ಲಿಗೂ ಹೋಗಿಲ್ಲಾ.
ಹೌದಾ ಮುಂದೆ ಹೋಗ್ಬೇಕಂತ ಏನಾದ್ರು.
ಹಾ ಹಾ ಹೋಗ್ಬೇಕು ಪ್ಲಾನ್ ಇದೆ.
ಹೌದಾ.
ಹಾ
ಹಾ ಮತ್ತೆ ನಿಮ್ದು ಇದು ಊರು.
ನಮ್ಮ ಊರು ಬಂದು ಶಿವಮೊಗ್ಗ ನಿಮ್ಮದು.
ಏನು
ನಮ್ಮ ಊರು ಬಂದು ಶಿವಮೊಗ್ಗ ನಿಮ್ಮದು ಯಾವ ಊರು.
ಹೌದಾ ನಮ್ಮೂರು ಬಂದು ಹೊಸಪೇಟೆ ಬಳ್ಳಾರಿ ಹತ್ರ.
ಹೌದಾ ನಿಮ್ಮ ಕಡೆ ಬಿಸಿಲು ಜಾಸ್ತಿ ಅಲ್ವಾ.
ಹೌದು ಬಿಸ್ಲು ತುಂಬಾ ಜಾಸ್ತಿ ಬಟ್ ಆದ್ರೆ ನಮ್ ಕಡೆ ಹಂಪಿ ಎಲ್ಲ ಇದೆ ಒಂದ್ಸರ್ತಿ ಬನ್ನಿ ಆಯ್ತು. ಕರ್ಕೊಂಡ್ ಹೋಗ್ತೀನಿ ನಾನು ನೋಡುವವರಂತೆ ನಮ್ಮ್ ಊರೆಲ್ಲಾ ಚಂದ ಇದೆ.
ಹ ನಮ್ಮ ಕಡೆನೂ ಬನ್ನಿ ನಮ್ಮ್ ನಾವು ಜೋಗಕ್ಕೆಲ್ಲಾ ಕರ್ಕೊಂಡ್ ಹೋಗ್ತೀವಿ.
ಹೌದಾ
ಹಾ ಹೌದು ಮಳೆ ಮಳೆಗಾಲದಲ್ಲಿ ಬನ್ನಿ ಬನ್ನಿ ನಮ್ಮ ಕಡೆ. ಚೆನ್ನಾಗಿರುತ್ತೆ ಹಾ ಚೆನ್ನಾಗಿರುತ್ತೆ ಬನ್ನಿ.
ಹೌದಾ
ಹಾ ಹೌದು
ಹಾ
ಮತ್ತೆ ನಿಮಗೆ ಊ ಊಟದಲ್ಲಿ ಏನ ಇಷ್ಟ ನಿಮ್ಗೆ.
ಆ
ಊಟದಲ್ಲಿ ಊಟದಲ್ಲಿ ಏನ ಇಷ್ಟ ನಿಮ್ಗೆ.
ಊಟದಲ್ಲಿ ಮಸಾಲೆ ದೋಸೆ ನಿಮಗೆ ನಿಮಗ ಏನ್ ಇಷ್ಟ.
ಹೌದಾ ನಮ್ಗೂ ಮಸಾಲೆ ದೋಸೆನೇ ಇಸ್ಟಾ.
ಹೌದಾ
ಹಾ ಹೌದು
ಆ
ಹೇಳಿ ಹೇಳಿ.
ಅಡ್ಗೆ ಅಡ್ಗೆ ನಾದ್ರು ಮಾಡೋದಿಕ್ ಬರತ್ತ ನಿಮ್ಗೆ.
ಹಾ ಬರಲ್ಲ. ನಿಮ ನಿಮಗ್ ಬರುತ್ತಾ. ಏನೇನ್ ಮಾಡ್ತೀರಾ.
ನಾನು ಅನ್ನ ಮಾಡ್ತೀನಿ ಚಿಕ್ಕನ್ ಸಾಂಬಾರ್ ಮಾಡ್ತೀನಿ ಮೀನ್ ಸಾಂಬಾರ ಮಾಡ್ತೀನಿ. ತಿನಿ ಕುರಿ ಸಾಂಬಾರ ಮಾಡ್ತಿನಿ ನಾನು ಎಲ್ಲಾ ನಮ್ಮ ಅಮ್ಮ.
ಹೌದಾ ನೀವು ಹಂಗಂದ್ರೆ ನಾನ್ ವೆಜ್ ಎಲ್ಲ ತಿಂತೀರಾ ನೀವು.
ಹಾ ನಾನ್ ನಾನ್ ವೆಜ್ ಎಲ್ಲಾ ನನ್ಗೆ ತುಂಬ ಇಷ್ಟ.
ಹೌದಾ
ಓ ಕೆ. ನಿಮಗ ಇಷ್ಟ ಆಗಲ್ವಾ.
ಇಷ್ಟನಾ ನಿಮಗೆ ನಾನ್ ವೆಜ್ ಎಲ್ಲಾ.
ಹೌದು ನಿಮಗ ಇಷ್ಟಾ ಆಗಲ್ವಾ.
ಹಾ ನಾವು ತಿಂತೀವಿ. ಏನೇನ್ ತಿಂತೀರಾ ನೀವು ನಾನ್ ವೆಜ್ ಅಲ್ಲಿ
ನನಗೆ ಕೋಳಿ ಸಾಂಬಾರ್ ಸಕತ್ ಇಷ್ಟ.
ಏನಷ್ಟಾ ಕೋಳಿ ಸಾಂಬಾರ.
ಹಾ ಹೌದು ನಿಮ್ಗೆ.
ನಮಗೂ ಕೋಳಿ ಸಾಂಬಾರ ಇಷ್ಟ ಮತ್ತೆ ಮೊಟ್ಟೆ ಅದೇನು ತಿನ್ನಲ್ವಾ ನೀವು. ನಮ್ಮ ಎಷ್ಟು ಕೇಳತಾವ್ರೆ ನೋಡು
ಅದಾದ್ಮೇಲೆ ನನಿಗೆ ಮೀನಂದು ಪ್ರೈ ಮಾಡ್ತರಲ್ಲ ಗೊತ್ತಾ ಅದ್ರಲ್ಕ್ ಎಲ್ಲ ಹಿಟ್ಟೆಲ್ಲ ಹಾಕ್ಬಿಟ್ಟಿ . ಅದಿಷ್ಟ ಮತ್ತೆ ಮಂಗಳೂರು ಮೀನ್ ಮಂಗಳೂರು ಮೀನ್ ಇಷ್ಟು ನನಗೆ ಹಲೋ
ಹಾ ಏನ ಇಷ್ಟ ನಿಮ್ಗೆ.
ಮಂಗ್ಗಳೂರು ಮೀನ್ಗಳೆಲ್ಲ ಇಷ್ಟ
ಮೀನ್ಗಳಾ
ಹ ಅರುತಿನ ಮೀನುಗಳು
ಹಾ
ಹಾ
ತಿನ್ ಮಾಡಕ್ಕೆ ಬರುತ್ತಾ ನಿಮಗೆ
ಇಂದ ಮಾಡ್ತೀನಿ ಒಂದ್ಸತಿ ಮಾಡ್ಕೊಂಡ್ ಬರ್ತೀನಿ ನೀವು ಒಂದ್ಸರ್ತಿ ಭೇಟಿ ಅದಕ್ ತಿನ್ನೋ್ರಂತ ಆಯ್ತಾ
ಹಾ ಸರಿ ಹೆಂಗೊಂದು ಬೆಂಗ್ಗಳೂರಲ್ಲಲ್ಲೆ ಅಲ್ವಾ ಇರೋದು ಕೊಡಿ ಆಯ್ತಾ. ಮಾಡ್ಕೊಂಡು ಬಂದಾಗಾ.
ಹಾ ಸರಿ ಸರಿ ಕೊಡ್ತೀನಿ ತಂದ ಕೊಡ್ತೀನಿ ಮತ್ತೆ ನೀವು ಮಂ.
ನಾ ಹೋಗಿದ್ದ
ಹೌದಾ ಅಲ್ಲಿ ಹೋಗಿ ಒಂದ್ಸತಿ ನಾನು ನನ್ ಗೆಳತಿಯರ ಜೊತೆಯಲ್ಲ ಹೋಗಿದ್ದೆ ಚೆನ್ನಾಗಿದೆ ಅಲ್ಲಿ ಬೀಚಸ್ ಎಲ್ಲಾ.
ಹೌದು ಹಾ ಅದೇ ನಾವು ಈಗ ನಮ್ದು ಪರೀಕ್ಷೆ ಇದೆ ಪರೀಕ್ಷೆ ಮುಗಿಸ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ದೀವಿ
ಹೌದಾ ಸರಿ ಹೋಗಿ ಎಲ್ಲಾ ನಿಮ್ಮ ಖುಷಿ ಆಗ ಬನ್ನಿ
ಹಾ ಈಗ ನೀವು ಥರ್ಡ್ ಇಯರ್ ಅಲ್ವಾ ನಿಮಗ್ ಪರೀಕ್ಷೆ ಇಲ್ವಾ
ಹಾ ಇದದೆ ಇವತ್ತೊಂದ್ ಆಯ್ತು ಇನ್ನ ಜೂನ್ ಒಂದಕ್ ಹೊಂದಿದೆ ಒಂದಕ್ಕೆ ಸೊ ಅಲ್ಲಿಂದ ತನಕ ಆರಾಮಾಗಿರೋಣ ಅಂತ
ಹಾ ಹೆಂಗಯ್ತಿ ಇವತ್ತಿನ ಪರೀಕ್ಷೆ
ಇವತ್ತಿನ ಪರೀಕ್ಷೆ ಚೆನ್ನಾಗ್ ಆಗಿಲ್ಲ ಕ್ವಶನ್ ಪೇಪರ್ ನಲ್ಲಿ ಬಂದ್ರು ಕಶನ್ಸ್ ನನಗ್ ಗೊತ್ತೇ ಇರ್ಲಿಲ್ಲ ಗೊತ್ತಾ
ಹೌದಾ ಪಾಸ್ ಆಗ್ತಿರಲ್ವಾ
ಪಾಸ್ ಆಗ್ತನೋ ಏನೋ ಗೊತ್ತಿಲ್ಲ
ಯಕ್ಕ
ಗೊತ್ತಿಲ್ಲ ಅಂದ್ರೆ ಇವತ್ತು ಒಂದು ಕ್ವಶನ್ಸ ಕೂಡ ಗೊತ್ತಿರೋದೇ ಬಂದಿದಿಲ್ಲಲ ಪಾಪ
ಹೌದಾ ಬಿಡಿ ಪಾಸ್ ಆಕ್ತೀರಾ
ನೀವ್ ಎಷ್ಟನೇ ಅಂದ್ರಲ್ಲ
ನಾವು ಸೆಕೆಂಡ್ ಇಯರ್
ಹೌದಾ ಮತ್ತೆ ಇಂಟರ್ನಲ್ಸ್ ಎಲ್ಲ ಆಯ್ತಾ
ಹಾ ಇಂಟರ್ನಲ್ಸ್ ಫಸ್ಟ್ ಇಂಟರ್ನಲ್ಸ್ ಮುಗ್ದಿದೆ ಈಗ ಸೆಕೆಂಡ್ ಇಂಟರ್ನಲ್ ಸೀದೆ
ಹೌದಾ ನಿಮ್ದು ಮಲ್ನಾಡ್ ಅಲ್ವಾ ಶಿವಮೊಗ್ಗ ಅಲ್ವಾ ಅಲ್ಲಿ ಏನ್ ಊಟ ತುಂಬಾ ಫೇಮಸ್ಸು
ನಮ್ಮ ಕಡೆ ಇದು ಚಿಕನ್ ಮತೆ ನಾವು ಇದು ಮಾಡ್ತೀವಿ ಕ ಕಡುಬು
ಹೌದಾ ಕಡುಬು ಕೇಳಿದೀನಿ ಕೇಳಿದ್ದೀನಿ ಹಾ ಹ್ಮ್ ಕಡುವಿಗ್ ಏನ್ ನೆಂಜಕೊಂಡ್ ತಿಂದ್ರೆ ಚೆನ್ನಾಗ್ ಆಗತ್ತೆ
ನಾವು ಚಿಕನ್ ಸಾರ್ ಜೊತೆ ತಿಂತೇವೆ
ಹೌದಾ
ಹಾ
ಮತ್ತೆ ನಿಮ್ ಕಡೆ ಎಲ್ಲ ರೊಟ್ಟಿ ಮಾಡಲ್ವಾ
ಇಲ್ಲ ನಮ್ಮ್ ಕಡೆ ಅಕ್ಕಿ ರೊಟ್ಟಿ ಅಷ್ಟೇ ಮಾಡೋದು
ಹೌದ ಮತ್ತೆ ನಿಮ್ಡೆ ಎಲ್ಲ ಅಡಿಕೆ ಎಲ್ಲಾ ಏನಾದ್ರು ಬೆಳಿತೀರಾ ಅಡಿಕೆ ಶುಂಠಿ ಎಲ್ಲಾ ಏನಾದ್ ಬೆಳ
ಹಾ ಹಾ ಅಡಿಕೆ ಅಡಿಕೆ ಬೆಳಿತೇವಿ ನಾವು
ಹೌದಾ
ಹಾ ನೀವು ನಿಮ್ ಕಡೆ ಏನ್ ಫೇಮಸ್ ಬಳ್ಳಾರಿ ಕಡೆ
ನಮ್ ಕಡೆ ಉತ್ತರ ಕರ್ನಾಟಕ ಸೈಡ್ ಸ್ವಲ್ಪ ಬರತ್ತಲ್ವಾ ಸೊ ನಾವು ಇದು ಜೋಳದ ರೊಟ್ಟಿ ಮಾಡ್ಬಿಟ್ಟು ಎಣಗಾಯಿ ಪಲ್ಯ ಖಾರದ ಚಟ್ನಿ ಆಮೇಲೆ ಏನೇನು ಚಟ್ನಿಗಳೆಲ್ಲ ಶೇಂಗಾ ಚಟ್ನಿ ಶೇಂಗಾದ ಪುಡಿ ಅಂತದೆಲ್ಲಾ ಮಾಡ್ಕೊಬರ್ತ ಅವಿ ನಾವೆಲ್ಲ
ಹೌದಾ ಹ ನೀವೇನ್ ಬೆಳಿತೀರಾ ನಿಮ್ ಕಡೆ
ನಮ್ ಕಡೆ ಗೋಧಿ ಚೋಳ ಆ ಕಬ್ಬು ಶುಂಠಿ ಆ ಮಾವಿನಹಣ್ಣು ಎಲ್ಲ ತುಂಬಾ ಬೆಳಿತೀವಿ ನಾವು ನ ತುಂಬಾ ಬೆಳಿತೀವಿ ನಾವು ಹ್ಮ
ಬೆಳೆಯ ಬೆಳಿತಾರೆ ಅನ್ಸುತ್ತೆ ಅಲ್ವಾ
ಹ್ಮ್ ಹೌದು ತುಂಬಾ ಬೆಳಿತಾರೆ ಅಂದ್ರೆ ಒಂದೇ ಪರ್ಟಿಕ್ಯುಲರ್ ಆಗಿ ಒಂದೇ ಅಂತ ಬೆಳೆಯಲ್ಲ ತುಂಬಾ ತುಂಬಾ ಬೆಳೀತೀವಿ ನಾವು
ಹಾ ನಮ್ ಕಡೆ ಇಲ್ಲ ನೋಡಿ ನಮ್ ಕಡೆ ಪರ್ಟಿಕ್ಯುಲರ್ ಆಗಿ ಒಂದೇ ಹಾ ಅಂದ್ರೆ ಅಡಿಕೆ ಹ ಅಡಕೆ
ಜೋಳೆ ಎಲ್ಲ ಬೆಳಿ ಅಲ್ವ ನಿಮ್ ಕಡೆ
ಇಲ್ಲ ಇಲ್ಲ ಇಲ್ಲ ಇಲ್ಲ ಇಲ್ಲ ಜೋಳ ಎಲ್ಲ ಬೆಳೆಯಲ್ಲ ಹಾ ಬೆಳೆಯಲ್ಲ
ಇದ್ಲು ಶಿವಮೊಗ್ವಳೆ ಅವ್ಳು ಹೇಳ್ತನ್ ಅದಕ್ಕೆ ಬೆಡಿತವಿ ನಾವು ಆ ಟ್ ಅಷ್ಟು ಶುಂಠಿ ಗತ್ತಲ್ಲ ಅ ಹಲೋ
ಹಾ ಹೇಳಿ ಹಾ ಹೇಳಿ
ಅಡಕೆ ಅಷ್ಟು ಶುಂಠಿ ಬೆಳಿಯಲ್ಲ ಅಂತ ಅಂತಿದ್ರು ಕಬ್ಬು ಕೂಡ ಬೆಳಿತಾರೆ ಅಂತ ನನ್ ಆಯತು
ಏನು
ಕಬ್ಬು ಕೂಡ ಬೆಳೀತಾರೆ ಅಂತ ನನ್ ಗೆಳತಿ ಹೇಳ್ತಾ ಇದ್ದು
ಹಾ ಅದೇ ಆ ಶುಂಠಿ ಅಡಕೆ ಕಬ್ಬು ಮತ್ತೆ ಅಕ್ಕಿ ಕೂಡ ಬೆಳಿತೀವಿ ಆದ್ರೆ ನಾವು ಅಕ್ಕಿನ ಮಾರಾಟ ಮಾಡಲ್ಲ ಮನೆಗೆ ನಮಗ ಅಷ್ಟೇ ಬೆಳ್ಕೊಳೋದು
ಹೌದಾ ನಾವು ಕೊಂಡ್ಕೊಂಡ್ ಬರ್ತೀವಿ
ಹೌದಾ ಬಟ್ ಆದ್ರೆ ನಿಮ್ ಕಡೆ ಅಕ್ಕಿ ಬೆಳಿತಾರಲ್ವಾ
ಹೌ ಅಂದ್ರೆ ಹೌದು ಬೆಡೀತಾರೆ ಬಟ್ ನಮ್ಮ್ ಮನೇಲಿ ಅಕ್ಕಿ ಬೆಳೆಯಲ್ಲ ನಾವು ಜೋಳಗಳನ್ನನೆಲ್ಲ ಜಾಸ್ತಿ ಬೆಳೆಸ್ತೀವಿ ಸೊ ಹಂಗಾಗಿ ನಾವು ಅಕ್ಕ ಅಕ್ಕನ ಕೊಂಡ್ಕೊಂಡು ಬರ್ತೀವಿ
ಹೌದಾ ಆಮೇಲೆ ನಿಮ್ ಕಡೆ ಬಾಳೆಹಣ್ಣು ಅದನ್ನು ಜಾಸ್ತಿ ಬೆಳಿತಾರಲ್ವಾ
ಹಾ ಹೌದು ಬಾಳೆಹಣ್ಣುಲ್ಲ ತುಂಬಾ ಬೆಳಿತಾರೆ ನಿಮ್ ಕಡೆಯಿಂದ ಬೆಳಿತಾರ ಅನ್ಸತ್ತೆ ಅಲ್ವಾ
ನಮ್ಮ ಕಡೆ ಅದ ಅಂದರೆ ಅಷ್ಟಾಗಿ ಬೆಳೆಯಲ್ಲ ನಮ್ಮ ಕಡೆ ಅಡಿಕೆನ ಜಾಸ್ತಿ
ಹೌದಾ ಹ್ಮ್ ಮತ್ತೆ ಸಮಾಚಾರ
ಮತ್ತೆ ನಿಮಗೆ ಯಾವ್ದ ಯಾವ್ದು ಅಡುಗೆ ಬರುತ್ತೆ
ನನಗೆ ಅದೇ ಹೇಳುದ್ನಲ್ಲ ಸಾಂಬಾರಲ್ಲಿ ಕೋಳಿ ಸಾಂಬಾರು ಕುರಿ ಸಾಂಬಾರು ಮೀನ್ ಸಾಂಬಾರು ಎಲ್ಲಾ ಮಾಡದಿಕ್ ಬರತ್ತೆ ನಿಮ್ಗೆ
ಹೇಳ್ಕೊಡಿ ನಮಗ್ ಬರಲ್ಲ ಅದಕ್ಕೆ ಹೇಳ್ಕೊಡಿ
ಅದು ಏನಿಲ್ಲ ಮಸಾಲಾನೆಲ್ಲಾ ಹಾಕಿ ರು ರುಬ್ಕೊಬೇಕು ಮಿಕ್ಸಿನಲ್ಲಿ ಆಮೇಲೆ ಕಡೆ ಸೈಡು ನಾವು ಕುರಿ ಕೋಳಿ ಮಾಂಸ ಎಲ್ಲಾ ತುಂಡು ಮಾಡಿ ಇಡ್ವಿ ಹಾಕೊಂಡಿರ್ತೀವಲ್ವಾ ಅದು ಸ್ವಲ್ಪ ಒಗ್ಗ ಎಲ್ಲಾ ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ಆಮೇಲೆ ಮಿಕ್ಸಿನಲ್ಲಿ ಇರೋ ಮಸಾಲಗಳನ್ನೆಲ್ಲಾ ಹಾಕ ಬಿಟ್ಟು ಮಾಡದು ಮಾಡಬಿಟ್ಟು ಕುತ್ಬೇಕು
ಹೌದಾ
ಹಾಗೆಕುದಿಸ್ಬೇಕು ಯಾಕಂದ್ರೆ ಅದು ಚನ್ನಾಗಿ ಬೇಯ್ಬೇಕು ಅಲ್ವಾ
ಹಾ ಹೌದು ಹಸಿ ಹಸಿ ಸ್ಮೆಲ್ ಇರುತ್ತೆ
ಹಾ ಹೌದು ಅದು ಹಸಿ ಹಸಿ ಸ್ಮೆಲ್ ಬರ್ಬಾರ್ದು ಅಂದ್ರೆ ಅಸ್ನ್ ಪುಡಿ ಹಾಕ್ಬೇಕು ಗೊತ್ತಾ
ಹೌದಾ ಇದೆಲ್ಲಾ ನಮಗ್ ಗೊತ್ತಿಲ್ಲ ನಮಗೆ ನಾವೇನು ಅಡ್ಗೆ ಮಾಡಲ್ಲ
ಹೌದಾ ಕಾಫಿನೂ ಮಾಡೋದಿಕ್ ಬರಲ್ವಾ ನಿಮ್ಗೆ
ಇಲ್ಲಿ ಅದು ಮಾಡ್ತೀವಿ ಕಾಫಿ ಟೀ ಮ್ಯಾಗಿ
ಹಾ ಮಗ ಪೀಡಿದ ತು ಕಾಮನ್ ಎಲ್ಲ ಒಂದ್ ನೆಕ್ಲಾಸ್ ಎರಡು ನೆಕ್ಲಾಸ್ ಮಕ್ಳು ಕೂಡ ಮಾಡ್ತಾರೆ
ಅಲ್ಲ ಅದಕ್ಕೆ ಅಲ್ವಾ ಹೇಳಿದ್ದೆ ನನಗಏನು ಮಾಡಕ್ ಬರಲ್ಲ ಅಂತ
ಹೌದಾ ಕಲಿಬೇಕಲ್ವಾ ಇವಾಗ ಕಲಿದತಿ ಮುಂದೆ ಎಲ್ಲಾ ಹೆಂಗೆ ಮತ್ತೆ
ಅದೇ ಕಲಿಬೇಕು ಕಲಿತೀನಿ
ಹ್ಮ್ ಕಲೀರಿ ನಿಧಾನಕ್ಕೆಲ್ಲ ಒಂದೊಂದೇ ಕಲೀತಾ ಹೋಗಿ ಆಯ್ತಾ
ಹಾ ನೀ ನೀ ಯಾವಾಗಿಂದ ಕಲ್ತಿದ್ದು ಅಡಗೆ ಮಾಡಕ್ಕೆ
ನಾನು ಇದು ಕೊರೋನಾ ಟೈಮ್ ನಲ್ಲಿ ರಜೆ ತುಂಬಾ ದಿನ ಇತ್ತಲ್ವಾ ಸೊ ಆ ಟೈಮ್ ನಲ್ಲಿ ನಾನು ಕಲ್ತಿದ್ದು
ಹೌದಾ
ನೀವು ಆ ಟೈಮ್ ನಲ್ಲಿ ಕಲ್ತಿದ್ರೆ ಇಷ್ಟೊತ್ತಿಗೆಲ್ಲ ಚೆನ್ನಾಗ್ ಕಲ್ತಿ ನೀವು ಕೂಡ ಮನೆಯಲ್ಲಿ ಅಡಗೆ ಮಾಡ್ಬೋದು ಚೆನ್ನಾಡಿ
ಹೌದು ಇವಾಗೇ ಇವಾಗ ಏನು ಮಾಡಕ್ ಆಗಲ್ಲ ಅಲ್ವಾ
ಇಲ್ಲ ಇವಾಗ್ಲುೂ ಯಾರ ಹೇಳಿದ್ ಮಾಡಕ್
ಅಲ್ಲ ಅಲ್ಲ ಅದೇ ಅಂದ್ರೆ ಕೋವಿಡ್ ಟೈಮ್ ಅಲ್ಲಿ ಕಲ್ತಿಲ್ಲಾ ಅಂತ ಇವಾಗೇನು ಮಾಡಕ್ ಆಗಲ್ಲಲ್ವಾ ಇವಾಗ ಕಲಿಬೇಕಲ್ವಾ.
ಹಾ ಹೌದು ಕಲೀರೀ
ಹಾ ಕಲಿತೀವಿ
ಹ್ಮ್
ಮತ್ತೆ ನಿಮ್ಮ ಮನೇಲಿ ಎಷ್ಟು ಜನ ಇರೋದು.
ನಮ್ಮ್ ಮನೆಯಲ್ಲಿ ನಮ್ದು ಜಾಯಿಂಟ್ ಫ್ಯಾಮಿಲಿ ಕೂಡು ಕುಟುಂಬ.
ಹ್ಮ್
ಒಂದು ಇಪ್ಪತ್ ಜನ ಇದ್ದೀವಿ ನಾವು ಅಂದ್ರೆ ದೋಡ್ಡ ಆ ಒಬ್ರು ಚಿಕ್ಕಪ್ಪಾಬ್ರು ನಾವು ಮತ್ತೆ ಇನ್ನೊಬ್ರು ಚಿಕ್ಕಪ್ಪ ಇದ್ದಾರೆ.
ಹೌದಾ
ಮಣನು
ನಾವು ನಮ್ಮ ಮನೇಲಿ ಕುಡು ಕುಟುಂಬ ಅಲ್ಲ ನಮ್ದು
ಹೌದಾ
ಹಾ ಹೌದು.
ಹ್ಮ್
ನಾನು ಅಂದ್ರೆ ನಾನ್ ಮನೆಯಿಂದ ದೂರನೇ ಇದ್ದು ಬೆಳೆದಿದ್ದು ಅಂದ್ರೆ ಹಾಸ್ಟೆಲ್ ಅಲ್ಲೇ ಇದ್ದು ಬೆಳೆದಿದ್ದು. ಚಿಕ್ಕ ವಯಸಿಂದಾನು
ಹೌದಾ ನೀವು ತುಂಬಾ ಗ್ರೇಟ್ ಬಿಡಿ. ಹ್ಮ್ ಸರಿ ಹಾಗಾದ್ರೆ ನಾನ್ ನಿಮಗ್ ಇನ್ ಯಾವತ್ತಾದ್ರು ಕಾಲ್ ಮಾಡ್ತೀನಿ ಆಯ್ತಾ.
ಹಾ ಸರಿ ಹಾ ನಮ್ ಧನ್ಯವಾದಗಳು.
ಹ್ಮ ಧನ್ಯವಾದಗಳು.
ಹಾ